ಹಲೋ
ಕದ
ಹ್ಮ್ ಸೇರ್ದಾವ
ಹ್ಮಕತ ನೋಡುವ ನಿಂದ
ಅದಕ್ಕವಾ
ಏನ್ ಮಾಡಕತ್ತ
ಏನನು
ಆ
ಹೊಲ್ಕಯಿ ಬನ್ನಿ ಸುಮ್ಮ ಕೂತಿದ್ನ ಒ ಅಂದೆ
ನಾವು ಏನಿಲ್ಲ ನೋಡುವವ ನಾವು ನಮ್ದು ಏನಿಲ್ಲ ಸ್ಕೂಟಿ ಅದೇ ಬಕ್ರಿದದಲ್ಲ
ಹ್ಮ
ಸೂಟರ್
ಹ್ಮ
ಹ್ಮ್ ಮಾಮಾರ ಏನೋ ಮಾಡಿರತ್ತಲ್ಲ ಮಳಿಗೆ ಯಾವ್ದ ಪೇಂಟ್ ಹೆಚ್ಚರ್ ಅಂತಾರ ಪೇಂಟ್ ಹೆಚ್ಚರ್ ಅಂತಲ್ಲ ಯಾವ್ದ
ಹ ಚಲೋ. ಅದುಕ್ಕಏ ಮೊದಲು. ಒಡಿ ಉಸುಗು ಹ ಮಾಲ. ಹಾಗಕ ಕಾಲಸ. ಒಂದ್ ಲೆವಲ್ ಮಾಡ್ರ. ಹೋ ಹಂಗ ಮನೇಲಿ ಮೇಲಿ. ದಂಟ ತನ ಬೂಟೆ ದಟ ಚರ್ಮತಿನೆ ಮಾಡದ. ಟಪ್ಪತ್ತರಟ ಆ. ಐದು ಸಾರಿ ಬಿದ್ದಂತ ಅದಂತಾನ ಮಾಡ.
ಒಂದ್ ಲಿಟ್ರಾ ಒಂದ್ ಲಿಟ್ರಾ. ಹ.
ಅಲ್ಲ ಅರ್ ಲೀಟ್ರ ಏನಂದ್ರ ಹದ್ನಾಕ್ ಲೀಟರ್ ಅಂದ್ರ. ಹಾಧ ನಾಲ್ಕು ಅಂಥ ಹಾಧನಾಲ್ಕೂ. ಹ್ಮ್ ಹ್ಮ್. ನಾಡ್ಯಾರೋ ನಾವ ಮಾಡಕ್ ನೋಡ ಮುದಕ್.
ನೀವು ಹಂಗೆ ಚಮಟಾ ನಿಂತಾ. ಮಾಡಿಲ್ಲವಾ. ಮಾಡಿಲ್ಲ ನಾವ್ ಮಾಡಿಲ್ಲಳ ಆ ತರ.
ಹ್ಮ್ ಹ್ಮ್.
ಹ್ಮ್.
ಮತ್ತ್. ಮಾಡ್ಬೇಕಲ್ ಮತ್ತೆ.
ಮಾಡಬೇಕು ಯಾಕ್ ಮಾಡಬೇಕು ಅದು.
ಅ ಸುಮ್ಮನೆ ನೀರ್ ಆತದಲ್ಲ ಮಳಕ. ನೀರ್ ಹತ್ತದಲ ಅಂತ ಮಾಡೋದು.
ನೀರ್ ಹತ್ತದಿಲ್ಲ ಅಂತ.
ಹ್ಮ್ ಹ್ಮ್.
ತಂದು ಬಿಡ್ತಿದೀಯ ಮನೆಯಾಗ.
ಹ್ಮ್ ಕಪಡಿಿತಾನ.
ಹ್ಮ್.
ಹ್ಮ್.
ಹ್ಮ್ ಹ್ಮ್ ನಾವ್ ನೋಡಣ ನಾವ್ ಮಾಡ್ಬೇಕು.
ಹ್ಮಞ ಒಂದಕ್ಕೆ ಮಾಡರಿಿ ನೀವು.
ಹ್ಮ್.
ಹ್ಮ್. ಮಳೆ ಇಂದು ಹ್ಮ್.
ಅಂದ್ರ ತಂ ಕುಡ್ತದ ಮಳೆ ಅಂದ್ರರು ಬ್ಯಾಸ್ಯದ ತಂಗ ಬರ್ತದ ಮಳೆ.
ಹ್ಮ್ ಹೌದು.
ಹ್ಮ್. ಹ್ಮ ಅಂತೇನೋ ಸಮಾಚಾರ.
ಹ್ಮ್ ಬಂದದಾವಣಿ ನಿಮ್ಮೂರಿನ್.
ನಮೂರಿಗ ಎಣ್ಣೆ ಮುಂಜೆಲಿ ಆಾಕದ ಮತ್ತ ಇವತ್ತು ಬಿಸ್ಲ್ ಹೊಡಿಯಕತ್ತ ನೋಡ್ರಿ.
ಹಾ.
ಹ್ಮ್.
ಎಳವಾನ ಸಣಸೆ.
ಹ ಎಲ್ಲಿ ಮನ್ಯಾಗಲ್ಲ ಉಂಟುಯದು. ಪತ್ರ ಸಾಾಕ್ಲಾಕ್ತ್ತಾರಂತ ಪತ್ರಸ್ ಸಾಾಕ್ಯಾರ. ಅಡಿ ಕೋಲಿಗ ಅ ಪತ್ರ ಸವಲ್ ಕಿತ್ತು ಹೋಗಿತ್ ಮನೆ ಮಳೆಗಳಿಗೆ
ಹಾ ಹಾ
ಅದು ಪತ್ರ ಸಾಕ್ಲಕತ್ತಾರ ಆಕಿ ಮತ್ತ ಆ ಒಳಗಷ ಸಾಮಾನ ಬಿಟ್ಟು ಸ್ವಚ್ಛ ಮಾಡಿ ಒಳ್ಳಿ ತೆಗತ್ ಇಲ್ಲಿ ಅವು ತೆಗತ್ ಹೊಡ್ಬಿಟ್ಟಾವ
ಹ್ಮ್ ಹ್ಮ್
ಹ್ಮ್ ತೆಗ್ಗು ತೊಳಿಬ ಬಿಟ್ಟಿತ್ತ ಅದದು ಸ್ವಲ್ಪ್ ಸಿಮಟಾ ಮಾಡ್ಲಕತಾರತ್ತ
ಹ್ಮ್ ಹ್ಮ್
ಅದ ನ ನೋಡ
ಹ್ಮ್ ಹ್ಮ್ ಅದ ಅರಿಮೇನು ಕಟ್ಟಿದ್ರಂತನ್
ಹ್ಮ್ ಅರವಿಂದ್ ಇನ್ನ ಕಟ್ರ
ಹ್ಮ್
ಆ ಗಾ ಗಡಿದ ಕಟ್ರ ಇ ಶೆಡ್ಡನ್ ಇವತ್ ಮಾಡಾಕತ್ತಾರ ಅ ಪಳಾಶ ಅ ಹೆ ಶೆಡಿಂದಾ
ಹ್ಮ್
ಹ್ಮ್ ಅದೂ ಮೂರು ನಾಲ್ಕು ವರ್ಷ ಮಾಡಿ ಸ್ವಚ್ಛ ಇಟ್ಟಿದ್ದು ಈಗ ಒಳ್ಳೆ ಸ್ವಚ್ಛ ಇಟ್ಟಿದಿಲ್ಲ ಗನ ಹೊಲ್ಸಲ್ಸಗತದೆಟು
ಹ್ಮ್ ಹ್ಮ
ಈಗ ಸ್ವಚ್ಛ ಮಾಡಿ ಎಲ್ಲಾ ಕಿತ್ತಿ ಸ್ವಚ್ಛ ಮಾಡಿ ಮಾಡಾಕ್ತ್ತಾರ ನೋಡ್ರಿ
ಹ್ಮ್ ಹ್ಮ್
ಹ್ಮ್
ಮಾಡಡ್ತೋರು ಆಗರಂದ ಅದು ಜಾಟ ಆಯ್ತ ಅ ಕಡೆ
ಹ್ಮ್ ಅದ ಚ ದಾ ಮಾಡಕ ರೊಟ್ಟಿ ಮಾಡಕ್ ಬೇಕತದ
ಹ್ಮ್ ಹ್ಮ್
ಹ್ಮ್ ಹೌದು ಟ್ಯಾಕ್ಟರ್ ಬಂದಾವಂತಲ್ಲ ಸಣ್ಣ ಟ್ಯಾಕ್ಟರ್ಗಳು ತಗೋಬೇಕು ನೋಡಲ್ಲ ಅವರಕ್ಕ ಇಲ್ಲ ಅಂಬಲಿಲ್ಲ ರ ಇ ತೋಳ
ತಗ ರ ಏನುಂಬಸನ್ ಪಿಗ
ಹಓ ತಗೊಂಡೆ ಯಾರ್ ಹೊಡಿಬೇಕಕ್ ಮನ್ ಗೌಡ್ಂದೂ ಹೊಡಲ್ಲವ
ಹ್ಮ್
ಹೊಡಿತ ಕಾರ್ ಹೊಡಕ್ ಬಂದಾರ ಅದ್ ಹೊಡಿತಾರನಾ
ಹ್ಮ
ಹ್ಮ
ಕುಡಿತಂಬಕ್ಕಮ್ಮ ಕುಡತರ
ಹ ರಕ್ಕರಫೆಲ ಅ ಸರ್
ಹ್ಮ
ಅ ಅಲ್ಲ ಒಂದ್ ತರ್ಬೇಕಕ್ ನೋಡುವ
ಹ್ಮ್ ಹ್ಮ ಕಾರಾರ್ ಬಂದಾಸನ ಬರ್ತದ
ಹ ಹ್ಮ್ ಹ್ಮ್
ಯಾರುಡೇಕಂದ್ರ ರನೋಡಕ್ತಂಗ ಅಂತೆ
ಹ್ಮ್ ಹ್ಮ್ ಏಟ್ ಪಡ್ತಾವ ನ ಎಡು ಎಷ್ಟು ಲಕ್ಷ ನಾವಕ
ನೀ ಆರಳ ಕೇರ್ ವಕ್ಕು
ಸಣ್ಣ ನಕ ಸಣ್ಣ ನೌಕ
ಬರೇ ಮುಂದಲು ಕಷ್ಟ ರೀ ಏನ್ ಮೂರ್ ನಾಕಕ್ ಲಕ್ಷ ಅದೇನ್ ಮಾಡಡ ಅ್ ನಾಕೈ ಲಕ್ಷ ಐತೆನ್
ಅಯಾಟಿ ಏನು ಅದೇನ್ ದೊಡ್ಡ ನಾನಂತ ಖ ಇ ಲಕ್ಷಕ್ಕ ವರ್ಷ ಸಣ್ಣ ಸಣ್ಣತ ಟ್ಯಾಕ್ಟ್ರ ಅಂಟಟ್ರಿ
ಹ್ಮ್ ಟ್ಯಾಟ್ರಿ ಆದ್ರೆನ್ ಸಾಮಾನ ಪಮಾನ. ಅವ್ನು ಕಲ್ ತೊಂದ್ರನೊ ತಂದ. ಬರ್ತತಂತೆ ಐದಾರ್ ಲಕ್ಷಂತ ನಾನ್ ಅತಿವ್ ಹೆಂಗನ್ ಗೊತ್ತಿಲ್ಲ ನನ್ಗ.
ಹೌದಾ ಸಬ್ಸಿಡಿ ಅದು ಸಬ್ಸಿಡಿಯಗನ ಕೊಡ್ತಾರಾನ ಟ್ಯಾಕ್ಟ್ರ.
ಹ್ಮ ಸಬ್ಸಿಡಿಯಗ್ ಯಾರಾರ್ ಮಂದಿಗ್ ಬಿಟ್ಟಿರ್ತಾರ್ ಅವ್ರ ಮಂದಿ ತಾರ ತ್ಯತಾರ.
ಹ್ಮ್ ಏನು ಅರ್ಧ ರೇಟಿಗ್ ಕೊಡ್ತಾರೆನು ಪ್ರ ಹಂಗೆ ಕೊಡ್ತಾರ.
ಹ್ಮ್ ಹ್ಮ್ ಅರ್ಧ ರೆಟಿಗ್ ಕೊಡ್ತಾರ ಅರ್ದದರ್ ಪರ ಅರ್ದ ಇವೂರ್ ಆಯ್ಕ್ ತೊಂಬರ್ಕ್ಕದನ್.
ಹ್ಮ್ ಹ್ಮ್ ಚಲೋಪ ಚಲೋ ಬರ್ತಾವಲ್ಲ ಸಬ್ಸಿಡಿಯಾಗ. ಸಬ್ಸಿಡಿಯಗ್ ಚಲೋ ಬರ್ತವ್ ಅನಾ. ಹ್ಮ್ ಬೀಜಾಗೂಬ್ರ ಸಬ್ಸಿಡಿಯಾಗ್ ತಗೋತ್ರಿಯೆನ್ ಅಲ್ ಕಡೆಗ್ ತೊತ್ರಿ. ಬೀಜ ಎಣ್ಣಿ ಕುಡಿ. ಆ
ಜಲಪತವ್. ಎಲ್ಲೊ ಕಡೆ ಸಂಗ್ಡೆ ತೋಂಬ್ ತ್ತರೆವ್.
ಅವ್ರ್ ಸಬ್ಸಿಡಿ ಕೊಡಲ್ಲ ಅವ್ರು. ಕೊಡಲ್ಲ ಅವ್ರ್ ಸಬ್ಸಿಡಿಯಾಕ್
ಕಡೆಕನೆ ತರ್ತದವು ಯಾವಾಗ್ ಒಂದ್ಸಲ ಹೊಯ್ ತರ್ತದನಲ್ಲಿ.
ಅ ಸಸ್ತರ್ತನಲ್ಲಿ ಸಸ್ತೆರ್ತ.
ಕೊಡಾರಾವ್ ಸುಮಾರಿತದ ಇವ್ರ್ ಬರಲ್ಲ ಯಾರ್ ಹೋಗಾರ.
ಆ
ಹುನವ್ವ ಕಡಿಮೆ ಇರ್ತದ್ ಅಂದೆ.
ಚಲೋ ಆರ್ತವೆನ್ ಚೊಲೋ ಬರ್ತ ಇಲ್ಲವು ಬೆಣ್ಣಿ ಪುಡಿ ಗೊಬ್ಬರ. ಆ ಹಲೋ ಕೇಳ್ತಾದವ. ಹಲೋ ಕೆತದವ. ಕೆಳ್ಸಲಗೆ ನೋಡುವ್ ನಿಂದು ಕೆಳ್ಸಲಗ್ಯದ. ನಂದ್ ಕೆ ನಂದು. ಈಗ ಹಲೋ ಆ ಸರಿ ತೊಗೊರ್ಬ. ಸರಿ ತೋ ಕೇಳಲ್ಲಂಗ್ಯದ ಹಿಡ್ತ ನೋಡ್. ನನಿಗ್ ಕೇಳ್ತಾದೆನಾ. ನಿಂದೆಂಗ್ ಕೇಳಲ್ಲ.